ಹಲೋ ಹಾ ಹೇಳಿ
ಕೇೇಳಸ್ತಿದಯಾ
ಇವಾಗ ನೀವ್ ಮಾಡಿದ್ರೆ ಬಂತು ನಾನ್ ನಿಮ್ಗೆ ಅವಾಗ ಐದ್ಸಲ ಕಾಲ್ ಮಾಡಿದ್ದೀನಿ ಅವಾಗಿಂದ
ತಡೆಪ್ಪ ಕೇಳ್ಬಟ್ಟ
ಅವರು ಬ್ಯುಸಿ ಇದ್ದಾರೆ ನಂತರ ಕರೆ ಮಾಡಿ ಅರ್ಥವಾಯಿತ ಅರ್ಥ
ಹೌದಾ ನನ್ಗೇನ್ ಬರ್ಲಿಲ್ಲ ಅದ್ಕಿನ್ನ ನೋಡಿ ಇದಾಗಿ ನಾನೇ ಮಾಡ್ದೆ ಈ ಇಲ್ಲ ಇಲ್ಲ ಇಲ್ಲ ಹ್ಮ್ ಹ್ಮ್ ಇಲ್ಲ ನನ್ಪಾಡ ನೆನ್ ಸಾಂಬಾರು ಒಗ್ಗರಣೆ ಆಗ್ತಾ ಇದೆ
ಹಂಗ ಹಾ ನನ್ ಹಂಗೆ ಅನ್ಕೊಂಡೆ ಮಾತಾಡ್ತವ್ರ ಅನ್ಸುತ್ತ
ಇಲ್ಲ ಇಲ್ಲ ಇಲ್ಲ ಹಂಗೇನಿಲ್ಲ ಅದಕ್ಕೆ ನೀವು ಮಾಡ್ಲಿಲ್ಲ ಅಂತಾನೇ ನಾನೇ ಮಾಡಿದ್ದು
ಹೌದಾ ಮಾಡ್ಬಿಟ್ರ ಅಡ್ಗನ ಮಾಡಕ್ ಮುಗಸೇ ಬಿಟ್ರ ಅಡುಗೆ
ಎಷ್ಟೊತ್ತು ಒಂದ್ ಹತ್ತು ನಿಮಿಷ ಸಾಕ್ ನನ್ಗೆ ಹತ್ತು ನಿಮಿಷಾನೂ ಕಡಿಮೆ ಹ ತರಕಾರಿ ಬೇಳೆ ಎಲ್ಲಾ ಕಟ್ ಮಾಡ್ ಕಕೊಂಡು ಒಟ್ಟಗೇನೆ ಕುಕ್ಕರ್ ಅಲ್ಲಿ ಕೂಗಸಸ್ಕೊ ಬಿಡ್ತೀನಿ ರೈಸ್ನು ಕುಕ್ಕರ್ ಅಲ್ಲಿ ಕೂಗಸ್ಕೊಬಿಡ್ತೀನಿ
ಹಾ
ಹ ಈ ಕಡೆ ತರಕಾರಿ ಕಟ್ ಮಾಡಕರು ಮೊದ್ಲೇನೆ ಲು ಅಕ್ಕಿ ಕುಕ್ಕರ್ಲ್ಲಿ ಇಟ್ಬಿಡ್ತೀನಿ ಅದು ವಿಜರ್ ಬರೋಷ್ಟ್ರಲ್ಲಿ ಇವನ್ನೆಲ್ಲಾ ಕಟ್ ಮಾಡಿ ಒಟ್ಟ ನೆ ಒಗ್ಗ್ರರಣೆ ಒಂದೇ ಸಾರಿ ಹಾಕ್ಬಿಡ್ತೀನಿ ಆ ಹೌದು
ಎಷ್ಟ್ ಲೀಟರ್ ಫೈವ್ ಪೈವ್ ಲೀಟರ್
ಏ ಅಷ್ಟು ದೊಡ್ಡ್ದಲ್ಲ ಏನಕ್ಕೆ ನಾನು ನಮ್ಮ್ ಹಸ್ಬೆಂಡ್ ಮತ್ತೆ ಚಿಕ್ಕ ಚಿಕ್ ಮಕ್ಳಲ್ವಾ ಮೂರ್ ಲೀಟರ್ ಸಾಕು ಎರಡರಿಂದ
ಹಂಗೆ ಮೂರ್ ಮೂರ್ ಲೀಟ್ರು ನಮ್ಮ್ ಮನೆಗ ಒಂದ್ ತಗೋಬೇಕು ಚಿಕ್ಕದೊಂದ್ ಕುಕ್ಕು
ಏ ಕುಕ್ಕರ್ ಇದ್ರೆ ಬೆಸ್ ನನ್ ತಲೆ ಮಾಡದಿಕ್ಕೆ ಐದು ಹತ್ತು ನಿಮಿಷದಲ್ಲಿ ನ ಅಟ್ಲೀಸ್ಟ್ ನನ್ ಲೇಟ್ ಆದ್ರುನು ನಮ್ಮ ಮನೆಯವಗೆ ಕುಕ್ಕರ್ಲ್ ಹಾಕ್ಬ ಬಿಡ್ರಿ ಅಂದ್ರೆ ಎಲ್ಲಾನ ಹಾಕಿ ಕುಕ್ಕಿ ವಿಸಿಲ್ ಹಾಕಿಸ್ಬ ಬಿಡ್ತಾರ ಅಷ್ಟೆ ಅಳ್ತೆ ಒಂದ್ ಏಳ್ ಕೊಟ್ಬಟ್ರೆ ಹ ಸಮ್ ಟೈಮ್ ಒಗ್ಗರಣೆ ಹಾಕ್ತೀನಿ ಸಮೈಮ್ ಫಸ್ಟ್ ಒಗರಣೆ ಹಕ್ತ ಒಟ್ಟಿಗೆ ಎಲ್ಲಾನು ಬೇಯಿಸಿ ಕುದಿಸ್ತೀನಿ ಹಾ ಊಟ್ನಲ್ಲಿ ಎಲ್ಲಾ ಟೇಸ್ಟ್ ಒಂದೇ ಬರುತ್ತಲ್ಲ ಅಲ್ಲಿಗೆ
ಚ್ಚಲ್ಲ ಅಂತ
ಅದ್ನೇನು ಬಿಸಿಲ ಎತ್ತಿ ಮತ್ತೆ ಒಗ್ಗರಣೆ ಬೇರೆ ಹಾಕಬಹದ್ಲು ಅಂತೇಳಿ
ಹ್ಮ್
ಮತ್ತ ಫಸ್ಟೇ ಒಗ್ಗರಣೆ ಹಾಕಿ ಎಲ್ಲಾನೂ ಎಣ್ಣೇಲಿ ಬೇಯಿಸಿ ಎಲ್ಲ ಉಪ್ಪು ಖಾರ ಎಲ್ಲ ಒಟ್ಟು ಹುಳಿ ಎಲ್ಲ ಒಟ್ಟಿಗೆ ಹಾಕಿ ಕಿ ಮುಚ್ಬಿಡ್ತೀನಿ ಅದಿನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ನಮ್ಗ್ ರಜೆೆ ಕೊಡಲ್ಲ ಸರ್ರು ಎಲ್ಲಾದ್ರೂ ಮೀಟಿಂಗ್ ಇದ್ದ ಎಲ್ಲಾದ್ರೂ ಹೋದ್ರೆ ಅಥ್ವಾ ಯಾವ್ದಾದ್ರು ಹಬ್ಬಗಳಿಗೆ ಮಾತ್ರ ವೀಕ್ ಆಫ್ ಏನಿಲ್ಲ ಬೇಕಿದ್ರೆ ನಾವು ಎಂತ ಎಮರ್ಜೆನ್ಸಿ ಇದ್ರೆ ನಾವವು ತಗೋಬೋದು ಪಾಪ ಸರ ಏನು ಅನ್ನಲ್ಲ ನಾನ ಯತರ ಇಲ್ಲ
ಹಾ
ಹ್ಮ್
ದಿನಾ ವರ್ಕ್ ಮಾಡ್ಬೇಕಂದ್ರೆ ಬೋರ್ ಆಗಲ್ವಾ ನಿಮ್
ಏ ಕ್ಲಿನಿಕ್ ಅಲ್ವಾ ಜಸ್ಟ್ ಸಿಕ್ಸ್ ಅವರ್ಸ್ ಅಷ್ಟೇ ಮಾರ್ನಿಂಗ್ ತ್ರೀ ಅವರು ಈವ್ನಿಂಗ್ ತ್ರೀ ಅವರು ನಿಲ್ಲೆಲ್ಲಾ ಮನೇಲ್ಲೇ ಇರ್ತೀನಲ್ವಾ ಹೌದು ಇನ್ನೊಂದು ಏನ್ ಗೊತ್ತಾ ನನ್ ಫಂಕ್ಷನ್ ಗಳಗ್ ಹೋಗ್ಬೇಕು ಅಂದಾಗ ನಾನ್ ರಜೆ ಹಾಕಲ್ಲ ಯಾಕೆಂದ್ರೆ ಟಿಲ್ಲ ನೈನು ನೈನ್ ತರ್ಟಿ ತನಕ ಡ್ಯೂಟಿ ಮಾಡ್ಬಿಟ್ಟು ನೈನ್ ತರ್ಟಿ ಮತ್ತ ಮೇಲೆ ನಾವ್ ಎಲ್ಲಿಗೆ ಹೋಗ್ಬೇಕು ಹೋಗಿದ್ ಬಂದು ಮತ್ತೆ ಸಿಕ್ಸ್ ಗೆ ರಿಟರ್ನ್ ಆಗ್ತೀನಿ ಡ್ಯೂಟಿಗೆ ಹು ಈಗ ಐದ್ ಹತ್ತು ನಿಮಿಷ ಆ ಆಫ್ ಅನ್ ಅವರ್ ಲೇಟ್ ಆದ್ರೆ ಇನ್ಫಾರ್ಮ್ ಮಾಡ್ಬಿಡ್ತಿ ಇಷ್ಟೊತ್ತಲ್ಲ ಎಲ್ಲ ನೋಡಲ್ಲ
ಅವ್ರ ಸಾಯಂಕಾಲನೇ ಏನಲ್ಲಿ ನೀವು ಡಾಕ್ಟರ್ ಹತ್ರ ಬಿಡ್ತೀರಲ್ಲ ಅವ್ರ ನೀವು ಇಲ್ಲ ಹೆಂಗೆ
ಇಲ್ಲ ನಾನ್ ನರ್ಸ ಇಂಜೆಕ್ಷನ್ ಹಾಕದೆ
ಇಂಜೆಕ್ಷನ್ ಮಾಡ್ತೀರ ನರ್ಸಿಂಗು
ಕೌದು
ಲ್ವಾ ನರ್ಸಿಂಗು
ಮಾಡ್ಬೋದು ಅವ್ರೇನಿಲ್ಲ
ಹ್ಮ್ ನನ್ಗು ನನ್ ಮಕ್ಳನ ಒಬ್ಬಳ್ನಾರು ನರ್ಸ್ ಮಾಡ್ಬೇಕು
ಏ ನರ್ಸ್ ಅಂತ ಏನು ಫೀಲ್ಡ್ ಇಟ್ಟ ಅಂದ್ರೆ ಇವಾಗೆಲ್ಲ ಜಿ ಎನ್ ಎಂ ಕ್ಲೋಸ್ ಆಗ್ತಿದೆ ಬಿ ಎಸ್ ಸಿ ನರ್ಸಿಂಗ್ ಎಂ ಎಮ್ ಎಸ್ ಸಿ ಆ ರೀತಿ ಮಾಡಿಸ್ಬಿಡಿ ಅಷ್ಟೇನೆ ಇಲ್ಲ ಇವಾಗೆಲ್ಲ ಡೈರೆಕ್ಟ್ ಟ್ಟ ಇದ ಮಾಡಿಸ್ಬಿಡ್ರಿ ಡಾಕ್ಟ್ರು ಇಂಜಿನಿಯರ್ ಲಾಯರ್ ಮಾಡಿಸಬಿಡ್ರಿ ಒಳ್ಳೆ ದುಡ್ ಸಂಪಾದನೆ ಮಾಡ್ಬೋದು
ಲಾಯರ್ ಅಲ್ಲನುವಾ
ರಲ್ಲ ದುಡ್ಡು ಸಂಪತ್ತು ನೀ ಇರೋದು ಡಾಕ್ಟ್ರಿಗಿಂತ ಎರಡರಷ್ಟು
ಆ ಮತ್ತೆ ಕೇಸ್ಗಳು ಬಂದ್ರೆ ಮಾತ್ರ ಇಲ್ಲಾಂದ್ರೆ ವ್ಯಾಲ್ಯೂ ಇಲ್ಲ ಹಂಗಗೆ ಹಿಂಗೆ ಇಲ್ಲ
ಸೋಮನೆ ವೇಸ್ ಷ್ಟೀ ಆತರ ಸುಮ್ನೆ ಹೇಳೋದು ಹಂಗ್ ಮಾಡಿ ಮಾಡಿ ಯಾರು ಲಯರ್ ಮಾಡಲ್ಲ ಬಟ್ ಒಂದ್ ಆಕ್ಸಿಡೆಂಟ್ ಕೇಸ ಅಲ್ಲಿ ಫಾರ್ ಎಕ್ಸಾಂಪಲ್ ನಂದ ಅ ನಮ್ಗೆ ಗೊತ್ತಿರೋರ ಒಬ್ರದು ಮಾಲ್ಡಾರ್ ಕೇಸ್್ದು ಇತ್ತು ಆಯ್ತ ಅವರು ಸಿಕ್ಸ್ ಮಂತ್ ಅಷ್ಟೆ ಜಸ್ಟ್ ಆರೇ ತಿಂಗಳು ಆರು ತಿಂಗಳಲ್ಲಿ ಮೂ ಲಕ್ಷ ಕಕ್ಷ ಇಸ್ಕೊಂಡ್ರು ನಮ್ಮ ಹತ್ರ
ಓ
ಹ ಅದೇಏನು ಎ ನಮ ಾಟ್ ೆ ಯಾರಾರ ಸ್ಟೂಡೆಂಟ್ಸ್ ಬಂದ್ರುನು ಕ್ಲಿನಿಕ್ ಗೆ ಚೆನ್ನಾಗ್ ಸಜೆಷನ್ ಮಾಡ್ತಾರೆ ಸ್ಟಡಿ ಬಗ್ಗೆ ಇಂಜಿನಿಯರು ಸಿಗಲ್ಲ ಏನುವೆ ಡಾಕ್ ಹ್ಮ ಡಾಕ್ಟರು ಅಂತ
ಈಗ ಜಾಸ್ತಿ ವ್ಯಾಲ್ಯೂ ಇರೋದ್ ಯಾವ್ದಕ್ಕೆ
ಜಾಸ್ತಿ ವ್ಯಾಲ್ಯೂ ಅಂತಂದ್ರೆ ಎಲ್ಲಕ್ಕೂ ಇದೆ ಯಾಕೆಂದ್ರೆ ಈಗ ಮನ್ ಮನೇಲಿಗ ಆಗನ್ ಕಾಲದ ತರ ಯಾರು ಅನ್ಎಜುಕೇಟೆಡ್ ಆಯ್ತಿಲ್ಲ ಅಲ್ವಾ ಪ್ರತಿಯೊಬ್ಬರು ಮನೇಲಿ ಯಾರಾದ್ರರು ಒಬ್ರು ಗ್ರಾಜುಯೇಟೆಡ್ ಇದ್ದೇ ಇರ್ತಾರೆ ಇವಾಗ ಸೊ ಅದ್ರಿಂದ ನಾವು ಓದಿ ಇಂತದೇ ಆಗ್ಬೇಕು ಅಂತ ನಾವ್ ಗುರಿ ಸಾಕ್ಸಿದ್ರೆ ನಮ್ ಓನಾಗ ಇದ್ ಮಾಡ್ಕ ಅಂದ್ರೆ ಈಗ ನಮ್ ಡಾಕ್ ಡಾಕ್ಟರ್ ಆಗಿದ್ದಾರೆ ಮತ್ತೆ ಅವಳ ಮನು ಡಾಕ್ಟ್ರೇ ಮಾಡಿದ್ದಾರೆ ಹ್ಮ್ ಆಯ್ತಾ ಅವರು ಈಗ ಒಂದು ಉದಾಹರಣೆಗೆ ಅವರು ಹೆಂಗೆ ಅಂದ್ರೆ ಈಗ ಗವರ್ಮೆಂಟ್ ಜಾಬ್ ಅಲ್ವಾ ಈಗ ಅವ್ರದದುು ರಿಟೈರ್ಡ್ ಆದ್ೂನು ಸರಿನೇ ಅ ಏನಾದ್ರು ಆದ್ರೆ ಅವ್ರರು ಪ್ಲಸ್ ಅವ್ರ ಮಗಳು ಬರ್ಬೋದು ಗೌರ್ಮೆಂಟ್ ಹಾ ಬರ್ಬೋದು ಹೌದು ಮತ್ತೆ ಇನ್ನು ಅದಿಲ್ಲಾಂದ್ರೆ ಸರ್ ಓನ್ ಆಗಿ ಕ್ಲಿನಿಕ್ ಇಟ್ಟಿರೋದ್ರಿಂದ ಸರ್ ಅಪ್ಪ ಮಗ ಇಬ್ರು ಸೇರಿ ಓನ ಕ್ಲಿನಿಕ್ ನಮ್ದು ಒಂದ್ ದಿನಕ್ಕೆ ಹದ್ನೈದು ಸಾವಿರ ಆಗೆ ಐ್ತದೆ ಆಯ್ತಾ ಕಂಪಲ್ಸರಿ ಆಯ್ತದೆ ಹೌದು ಹದ್ಿನೈದು ಸಾವಿರ ಆಗೋದ್ರಿಂದನೇ ಇವರೇ ಬೇರವ್ರಿಗೆ ಇದ ಮಾಡ್ದಂಗಲ್ವಾ ಅವ್ರ ಸ್ಯಾಲ್ರಿ ಪ್ಲಸ್ ಕ್ಲಿನಿಕ್ ಸ್ಯಾಲ್ರಿ ಎಲ್ಲ ತ್ರಿಬ್ಬಲ್ ಆಯ್ತಲ್ವ ಅಲ್ಲಿಗೆ ಮಗಳು ಸ್ಯಾಲ್ರಿ ಮಗಳು ಇವಾಗ ಗೌರ್ಮೆಂಟ್ ಜಾಬೇನೆ
ಹ್ಮ್
ಆಯ್ತಾ ಅಲ್ಲಿಗ್ ಡಬಲ್ ಆಯ್ತಾ ಈಗ ನಾವು ಆ ಹೌದು ಈಗ ಹೋಕ್ಕೆ ಚಿಕ್ರಸ್ ಅಲ್ಲಿ ಡಾಕ್ಟರ್ಸ್ ಇದ್ದಾರೆ ಇಲ್ಲ ಇಲ್ಲ ಮಿಸ್ಸ್ ಡಾಕ್ಟರ್ ಅಲ್ಲಾ ನೀವ್ ಹೇಳ್ತಿರೋದು ಭಾರತಿ ನರ್ಸಿಂಗ್ ಹೋಮು
ಅವಾಗ, ನಾನ್ ಹೇಳ್ತಿರೋದು ಪ್ರಕಾಶ್ ಸರ್
ಅದೇ ಭಾರತಿ ನರ್ಸಿಂಗ್ ಹೋಮ್ ನೀವ್ ಹೇಳ್ತಾ ಇರೋದು. ಅವರು ಹಸ್ಬೆಂಡ್ -ವೈಫ್ ಇಬ್ರು ಡಾಕ್ಟ್ರೇನೇ. ನಾನು ಟಿ, ಎಚ್, ಒ ಆಫೀಸರ್ ಇದ್ದಾರಲ್ಲಾ ಪ್ರಕಾಶ್ ಡಾಕ್ಟರ್ ಅವ್ರ ಇಬ್ಬರು ಪ್ರಕಶಿದಿದ್ದಾರೆನೂರಲ್ಲಿ.
ನಾನು ಪ್ರಕಾಶ ಸರ್ ಅಂದ್ರೆ ಅಲ್ಲಿ ಮಂಡ್ಗಳಿಗೋಗ ರೋಡಲ್ಲಿ ಐತಲ್ಲಾ.
ಅವ್ರು ಇಬ್ರುನೂಅಲ್ಲೇ ಇರದು. ಹಾ, ನೀವು ಬ್ಯಾಂಕ್ ಪಕ್ಕ ಇರೋದ ಹೇಳ್ತಿದ್ದೀರಾ. ಎಸ್, ಬಿ, ಐ ಬ್ಯಾಂಕ್ ಇದೆಯಲ್ಲಾ ಹ ಹಾ, ಅದಲ್ಲ ಇಲ್ಲಿ ಬಂಡಳಿ ರೋಡಲ್ಲಿ ಒಬ್ರ ರೆ
ಓಹೋ! ಅಲ್ ಬೇರೆ ಇದ್ದಾರ ಇಬ್ರು ಇದ್ದಾರೆ ಅಂತ ನಂಗ ಸೀರಿಯಸ್ಲಿ ಗೊತ್ತಿರ್ಲಿಲ್ಲ. ಪ್ರಕಾಶ್ ಅಂದ್ರೆ ಒಬ್ಬ್ರೆಂತಾನೆ ಅನ್ಕೊಂಡಿದು ಇದುವರೆಗೂ
ಅದಕ್ಕೇನೆ ನು ಇಲ್ಲ ಡಾಕ್ಟರ್ ಇಬ್ರು ಗಂಡ ಹೆಂಡ್ತಿರ ಅಂತಾರಲ್ಲಾ ಇವ್ರ ಇಲ್ಲ ಅ ಅಂತರಲ್ಲ ನನ್ಗೆ ಕನ್ಫ್ಯೂಸ್ ಆಗೋಯ್ತು. -
ನ ಸಿಂಗ ಹ್ಮ್ ಅವೌದು ಆದ್ರಿಂದ ನಮ್ ಸರ್ ಕಡೆಯಿಂದ ಏನಿಲ್ಲ ತೊಂದ್ರೆ. - ಡ್ಯೂಟಿನ ಆರಾಮಾಗ ಮಾಡ್ಬೋದು- ಮಾಡ್ಬೋದು.
ಹ್ಮ್, ಆತರ ಸಪೋರ್ಟಿವ್ ಆಗಿದ್ರೆ ಓಕೆ. ಹ್ಮ್- ಬಂದ್ರು ಅನ್ಸತ್ತೆ ನಿಮ್ ಮಕ್ಳು ಮಮ್ಮಿ ಅಂತ.
ಅವರು ಆಟ ಆಡ್ತಾ ಇದ್ದಾರೆ. ಇಲ್ಲ ನಾವೀಗ ಈಗ ನಿನ್ ಮಗಳು ಈಗ ಆ ಲಾಯರ್ ಮಾಡ್ತಾಳೆ ಅಲ್ವಾ ಜೂನಿಯರ್ ಲಾಯರ್ ಅ ಅವರು ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ಆದ್ರಿಂದ ಕಷ್ಟ ಕೇಸ್ ಬಂದ್ರೆನೆ ದುಡ್ಡ ಆಗೋದು ಅಂತ ಬರುತ್ತೆ ‌ಅ್ರ ತಳಲ್ವ ಇಂಟರ್ನ್ಶಿಪ್ ಅಲ್ಲಿ ಟ್ರೈನ್ ಅಪ್ ಮಾಡ್ಕೊಂಡು. ಇಂಟರ್ನ್ಶಿಪ್ ಅಲ್ಲೇ ಜಾಯ್ನ್, ಆಗ ಜಾಯ್ನ್ ಆ ಜಾಯ್ನಾಗಿಮತ್ತೆ ಕ್ರಿಮಿನಲ್ ಲಾಯರ್ ಅಥವಾ ಜಡ್ಜು ಆ ರೀತಿ ಓದ್ ಬಿಟ್ರೆ ಆಲ್ಮೋಸ್ಟ್ ಡಿ ಅವರು ಒಂದ್ ತಿಂಗಳಿಗೆನೆ ಐದ್ ಲಕ್ಷ ಸಂಬಳ. ಆ ರೀತಿ ಯೋಚನೆ ಮಾಡ್ಬೇಕು. ಹೌದು
ಹ್ಮ
ಹೆಂಗಂತ ನಾವ್ ಯೋಚನೆ ಮಾಡ್ತೀವಿ. ಈಗ ನಮ್ಗೆಲ್ಲ ನಾವ್ ಅಂದಕೊಂಡಿದ್ದೇ ಒಂದು ಈಗ ನಾವ್ ಆಗಿರೋದೇ ಒಂದು. ಅಟ್ಲೀಸ್ಟ್ ಏನಾದ್ರು ಒಂದ ಗುರಿ ಅಂತ ಇ ಇಟಕೊಂಡ್ ಇದ್ ಮಾಡುದ್ರೆ ಈಗ ನಮ್ಮಲ್ಲೂ ಎ ತೊಂದ್ರೆಇಲ್ಲ ನ ನರ್ಸಿಂಗ ಅಲ್ವಾ ಮಾಡ ಬಹುದು ಈಗ್ಲೂ ನಾನು ಮುಂದ ಓದ್ತೀನಿ ಅಂದ್ರೆ ಬಿ, ಎಸ್ ನರ್ಸಿಂಗ್ ಎಮ್, ಎಸ್ಸಿ ಎಲ್ಲ ಮಾಡ್ಬೋದು.
ಅಲ್ಲ ಇನ್ನು ಓದ್ತೀನಿ ಅಂತ ಅಂತಿರಲ್ಲ ನಿಮ್ಗೆ ಓದ್ಬೇಕು ಅಂತ ಆಯ್ತಾ ನಿಮ್ ತಲೇಲಿ.
ನಮ್ ಹಸ್ಬೆಂಡ್ಗೆ ನನು ಅದ್ನೇ ಹೇಳೋದು. ನಾ ಈಗ್ಲ ಅಟ್ಲೀಸ್ಟ್ ಓದ್ರೆ ನಮ್ಊರಲ್ಲಿ ಸಿ, ಎಚ್, ವ ಆಫೀಸರ್ ಆದ್ರೂ ಆಗ್ಬಹುದು. ನಾನು ಯಾಕೆಂದ್ರೆ ಅಲ್ಲೇನ್ ಡಿಫ್ರೆಂಟ್ ಇಲ್ಲ ಓದ ನಾವ್ ಏನ್ ನಾನ ಏನ್ ಕೆಲ್ಸ ಮಾಡ್ತೀನಿ ಅದ್ನ್ನ ಬರಯೋದ ಅಷ್ಟೆ ಪೆನ್ನಲ್ಲಿ. - ಸಾ
ಅದ್ ಏನಾರು ಆಗ್ಲಿ ಇಷ್ಟ್ ಈಸಿಯಾಗಿ ಹೇಳ್ತತಿರಾ, ನಮ್ಗೆ ಒಂದು ಪೇಜ್ ಓದಿದ್ರೆ ತಲೆನೋ ಬರುತ್ ನನಗೆ.
ನನ್ನ
ಒಂದ್ ಸೀರಿಯಸ್ ಆಗಿ ಒಂದ್ ಪೇಜ್ ಓದ್ಬಿಟ್ರೆ ತಲೆನೋಬತೈತ್ರಿ. ಅಂದ್ರ ಇಷ್ಟ ಓದಿ
ಓದಬೇಕಾದ್ರೆ ಹಂಗ್ ಅನ್ಸತ್ ಅಷ್ಟೇನೆ ಈಗ ನಮ್ಮಲ್ಲಿ ಸೇಮ್, ಸೇಮೆ ಬರೋದದ್ರಲ್ಲಿ ನಾವ್ ಏನ್ ಕೆಲ್ಸ ಮಾಡ್ತೀವಿ ಅದ್ನ್ನಾತಿಯರಿಯಲ್ ಬರಯೋದ ಅಷ್ಟೇನೆ. ಬಟ್ ನೋಡ್ದ ಇರೋರ್ಗೆ ಅದು ಕಷ್ಟ ಆಗುತ್ತೆ ಅದೇ ನೋ ಹೇಳ್ದವ್ರಗೆ ಅದು ಕಷ್ಟ ಆಗುತ್ತೆ ಬಟ್ ಅದೇ ಪ್ರೊಫೆಷನ್ ಅಲ್ಲಿ ಅದೇ ಫೀಲ್ಡ್ ಅಲ್ಲಿ ಇರೋಗೆ ಅಯ್ಯೋಬ್ ಬಿಡು ಅದೇ ಅಷ್ಟ ಷ್ಟೆ ತಾನೆ ಅನ್ಸುತ್ತಾ
ಅಂತ ನಿಮ್ಗ ಅನ್ಸುತ್ತೆ ಹ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಸುಮಾರು ಜನ ಹ್ಮ್
ಓದೋ ಹೆಲ್ಲ ಓದಿದ್ರೆ ಸರಿ ಇವಾಗೆಲ್ಲ ಓದಕ್ಕಾಗಲ್ಲ ಅಂತ ತಾರೆ ಅದೆಲ್ಲ ಭ್ರಮೆ ಓದಕ್ಕೆ ಯಾವ್ ಏಜ್ ಆದ್ರೇನು ಎಷ್ಟೋದಲ್ಲಿ ಈಗ ಡಿಗ್ರಿ ಮುಗಿಸ್ಕೊಂಡು ಮನೇಲಿ ಇದ್ದು ಅಥವಾ ಟೀಚರ್ ಮಾಡಿ ಮಾಡಿರೋರೆಲ್ಲ ಲಾಯರ್ ಕಟ್ಟಿರ್ತಾರೆ ಕರೆನ್ಸ್ ಬಂಡಿಂಗ್ ಈ ಲಾಯರ್ ಕಾಲೇಜ್ ಅಲ್ಲಿ ನೀವು ನೋಡಿದೀರಾ ಎಲ್ಲ ಆಲ್ಮೋಸ್ಟ್ ಅಲ್ಲಿ ರ ಅವರೇ ಇರ್ತಾರೆ ಹೌದಾ ಇಲ್ಲ ಆ ಕಡೆ ಎಲ್ಲ ಪಬ್ಲಿಕ್ಗ ಆ ರೀತಿ ಒಂದ್ ಕಡೆ ನಾವು ಹೋದಾಗ ನಾವ್ ಏನೇನು ಅಲ್ಲ ಅಲ್ಲ ಅಂತ ಅನ್ಸುತ್ತೆ ಸ್ಟಡಿ ವಿಷಯ ಅಂತ ಬಂದಾಗ ಹ್ಮ್ ನಿಮ್ಗೆ ಎಷ್ಟು ಜನ ಮಕ್ಳಾರೆ
ನನಗ ಇಬ್ರು ಮಕ್ಳ ಇರೋದು ನಮ್ಮ ಸಿಸ್ಟರ್ ಮಗಳು ಒಬ್ಳ ಮ್ದಾಳೆ ಸೆಕಂಡ್ ಪ ಯು ಸಿ ಕಂಪ್ಲೀಟ್ ಆಯ್ತ ಒಳ್ದು ಇನ್ನೇನ್ ಮುಗಿಯುತ್ತೆ
ಹೌದಾ ನೀಟ್ ನೀಟ್ ಮುಗಿಸಬಿಡ್ ನೀಟ್ ಬಸ್ಬ ಡಿ ಎಕನ ಕ
ಅಯ್ಯೋ ಅದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಸೀರಿಯಸ್ಲಿ ಅದಕ್ಕೆ ಕೇಳ್ದ ಇಲ್ಲಿನಾನೇ ಕಾಲ್ ಮಾಡ್
ಹಾ ಸರಿ ಓಕೆ ಮಾಡಿ ಹ